ನಮಸ್ಕಾರ
ನಮಸ್ತೆ
ಹೇಗಿದ್ದಯಾ
ಚೆನ್ನಾಗಿದ್ದೀನಿ ನೀನ್ ಹೇಂಗಿದೀಯ
ಹಾ
ಹ್ಮ್
ಮತ್ತೆ ಏನ್ ಮಾಡ್ತಿದಿ
ಸುಮ್ನೆ ಆಚೆ ಓಡಾಡ್ತೈತೆ ಹ್ಮ್
ಹೇಳನು
ಸುಮ್ನೆ ಆಚೆ ಓಡಾಡ್ತಾ ಇದೆ ಅಂತೆೆ ಹ್ಮ್
ದ್ಲ್ಲಿ ಕೆೇಳಿಸತಿದಯಾ
ಹ್ಮ್ ಕೇಳಿಸ್ತೇಿದೆ ನನ್ನಧ್ವನಿ
ಹಾ ನಿಮ್ಮದ್ ನಿಲೋ ಕೇಳಿಸ್ತಿದೆ ರಾತ್ರಿ ಆಗಿದೆ ಅಲ್ಲಾ ಅದಿಕ್ಕೆ ಮೇಲುಧ್ವನಿಯಿಂದ ಮಾತನಾಡುತ್ತಿದ್ದೇನೆ
ಹ ಹೌದು ಇಲ್ಲಾಂದ್ರೆ ಮನೇಲಿ ಬೈತಾರಲ್ವಾ
ಹೌದ ಹೌದು
ಹ್ಮ್
ನಿಮಗೆ ಹಬ್ಬಗಳು ಇಷ್ಟ ಅಲ್ಲ
ಹಾ ನನಗೆ ಎಲ್ಲಾ ಹಬ್ಬಗಳೂ ಇಷ್ಟ
ಯಾವ ಅಮ್ಮ ಅಂದಾರಗೆ ತುಂಬಾ ಇಷ್ಟ
ನನ್ಗೆ ಯುಗಾದಿ ತುಂಬಾ ಇಷ್ಟ
ಅದು ಯುಗಾದಿ ಅಲ್ಲ ಉಗಾದಿ
ಹಾ ಉಗಾದೆ ತುಂಬಾ ಇಷ್ಟ
ಯಾಕೆ ಉದಾರಣ ಇಷ್ಟಾರ್
ಅದು ಹೊಸ ವರ್ಷದ ಹಬ್ಬ ಅಲ್ವಾ ಅದಿಕ್ಕೆ
ಹೌದು ಅದು ಬಿಟ್ಟು
ಅವಾಗೆಲ್ಲಾ ಹೊಸದಾಗಿ ಸ್ಟಾರ್ಟ್ ಆಗುತ್ತೆ
ಹಾ ಕಿಡ ಮರಗ ಹೊಸ ಚರು
ಹ ಹೊಸ ಚಿಗರು ಇರುತ್ತೆ ಹೊಸ ವಾತಾವರಣ ಹೊಸ ಋತು
ಈ ಗಿಡ ಮರಗಳು ಆ ಸಮಯದಲ್ಲಿ ನಓಡುವುದಕ್ಕೆ ತುಂಬಾ ಚೆನ್ನಾಗಿರುತ್ತದೆ ಎಲೆಗಳೆಲ್ಲ ಬಿತ್ತು ಹೊಸ ಹೊಸದ ಬಂದ ಇರುತ್ತೆ
ಹ್ಮ್
ಹಾಗೆ ನಿಮ್ಮ ಮನೆಯಲ್ಲಿ ಹೇಗೆ ಆಚರಣೆ ಮಾಡುತ್ತೀರಾ ನೀವು
ಬೆಳಗ್ಗೆ ಬೇಗ ಏಳ್ತೀವಿ
ಹೈದೇನ
ಮನೆಯ ಎಲ್ಲಾ ಶುಚಿ ಮಾಡ್ತೀವಿ
ಪೂಜೆ ಮಾಡ್ತೀರಾ
ಹ್ಮ್ ಪೂಜೆ ಮಾಡ್ತ ಎಲ್ರುೂ ಸೇರಿ ಪೂಜೆ ಮಾಡ್ತೀವಿ ಮತ್ತೆ ಮನೆಗೆಲ್ಲಾ ತೋರ್ಣಕ್ ಕಟ್ಟಿ ಮಾವಿನಕಾಯಿ ಎಲ್ಲ ತಗೊಬಂದಿ
ಆಮೇಲೆ
ಹ್ಮ ಮತ್ತೆ ಮನೇಲಿ ದೊಡ್ಡೋರು ಇರ್ತಾರಲ್ಲ ಅಮ್ಮ ಅವರು ಎಲ್ರಿಗೂ ಕರ್ದ್ಬಿಟ್ಟಿ ತಲೆಗೆಣ್ಣೆ ಹಾಕಿ ಕಿವಿಗೆಲ್ಲಾ ಎಣ್ಣೆ ಹಾಕಿ
ಹ ಹೌ ನಮ್ಮ ಮನೆಯ ಎಲ್ಲೂ ಅಷ್ಟೆ
ಹ್ಮ್
ಏನ್ ಮಾಡ್ತಾರೆ ಎಂತಾರೆ ಬೆಳಗ್ಗೆ ತೊಳ್ತೀರಿ
ಹ್ಮ
ಬೆಳಗ್ಗೆ ಎದಿದ ತಕ್ಷಣ ಅಂದ್ರೆ ಸೂರ್ಯ ಉದ್ಯಕ್ಕಿಂದ ಮುಂಚೆನೆ ಎರ್ಕೊಳ್ಬೇಕು
ಹ್ಮ್
ಸೂರ್ಯ ಹುಟ್ಟೋಕಿನ್ನ ಮುಂಚೆನಗತ್ ನೀವು ನಮ್ಮ ಮನ ಎಣ್ಣೆಯಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಎಣ್ಣೆ ಹಾಚ್ತಾರೆ
ಹ್ಮ್
ಅಂದ್ರೆ ಅಣ್ಣ ತಮ್ಮಂದಿರು ಹತ್ಕಳೋದೆಲ್ಲ
ಹ್ಮ್
ಬೇರೆ ನಮ್ಮ ಮಾವಂತಿರು ಅವ್ರ ಇರ್ತಾರಲ್ಲ
ಹ್ಮ್
ನೂರು ಹಚ್ಬೇಕುಗೆ
ಹ್ಮ್
ಹೌದು ತುಂಬಾ ಮೈ ಎಲ್ಲಾ ಉದ್ದುತ್ತಾರೆ
ಹ್ಮ್
ಅಂದ್ರೆ ಮೇಲೆ ಶರ್ಟ್ ಹಾಕರಲ್ಲ ಬಲಿ ನ ಆಕೊಂಡ ಮೈಯೆಲ್ಲ ಕೆಳಗಿಂದ ಕಾಲ್ವರೆಗೂ ಫುಲ್ ಮೈಯೆಲ್ಲ ಒದತ್ತುತ್ತಾರೆ ಇವಿಗೆಲ್ಲ ಎಣ್ಣೆ ಆಗ್ತಾರೆ ಖಡ್ ಹಣ್ಣಗೆಲ್ಲ ಎಣ್ಣ ಬಿಡ್ತಾರೆ
ಹ್ಮ್
ಹ್ಣಿಗೆಲ್ಲ ಎಣ್ಣೆ ಬಿಟ್ಟ ಆದ್ಮೇಲೆ
ಹ್ಮ್
ಆಮೇಲೆ ನಾವು ಈ ಮಾವಿನ ತೋರಣ ಕಟ್ಟಕ್ಕೆ ಶುರು ಮಾಡ್ತೀವಿ ಮಾವಿಿನ ನಮ್ಮ ತೋಟದಾಳಿ ಹೋಗ್ಬಿಟ್ಟು ಆಹ ಎಲ್ಲಾ ಕಿತ್ಕೊಂಡ್ ಬರ್ತೀರಿ
ಹ್ಮ್
ಏನೋ ಮಾವಿನ ಎ ರೊಂಬಗಳೆ ಕತ ಎಲೆಗಳೆನ್ನ ಒಂದೊಂದ್ ಎೇಳೆನೆ ಇಪ್ಪತ್ತೊಂದ ೇಳೆ ತೋಳೋ ಹಾಕಿರ್ತದೆ
ಹ್ಮ್
ಆಮೇಲೆ ಇನ್ನೊಂದು ಈ ರೊಂಬೆಗಳು ಕಟ್ಟುಬಟ್ಟು ಕಟ್ತಾರ ಮ ದುಡ್ಡು ತೋಡೋಣ
ಹ್ಮ್
ನಮ್ದೊಂದ್ ಅಂಗಡಿ ಇದೆ ಅದಕ್ಕೆ ದೊಡ್ಡದಾಗಿ ತೋರಣ ಕಟ್ತೀರಿ ಮತ್ತ ಇದಲ್ಲಿ ಈ ಬೇವಿನ ಸೊಪ್ಪು
ಹ್ಮ್
ನಿಮ್ಮದ ದೇವೇನ್ಸ ಹ
ಹ್ಮ್
ಬೇವಿನ ಸೊಪ್ಪು ಹಾಕಿ ಬೇವಿನ ಸೊಪ್ಪು ಕತ್ಕೊಂಡ್ ಬರ್ತೀವಿ ಎಲ್ಲ ಕತ್ಕೊಂಡ ಬಂದು ಮಧ್ಯಾಹ್ನವರೆಗೂ ಹಾಗೆ ಇಡ್ತೀವಿ
ಹ್ಮ್
ಅಂದ್ರೆ ಎಣ್ಣೆ ಪು ಮ ಎಲ್ಲ ಒಣಗಬೇಕು ಸ್ವಲ್ಪ
ಎಣ್ಣೇಲಿ ಹಂಗೆ ಇರ್ಬೇಕಾ
ಎಲ್ಲ ಹಂಗೆ ಹೇಳ್ಬೇಕು ಮಧ್ಯಾಹ್ನ ತ ಹಂಗಗೆಗತ್ತು ಒಬ್ಬೊಬ್ಬರು ಸಂಜೆವ್ರಿಗು ಇರ್ತಾರೆ ಅದ ಹೆಂಗ ಇರ್ತಾರ ಗೊತ್ತಿಲ್ಲ ನಾನ್ ಮಧ್ಯಾಹ್ನವ್ರುಗ ಅಂದ್ರೆ ಒಂದ ಹನ್ನೊಂದು ಗಂಟೆ ಬೆಳಗ್ಗೆ ಹದಿರ್ತಾರಲ್ಲ ಒಂದ್ ಮೂರ್ ಅವರ್ ಎರಡುುವರೆ ಮೂರ್ ಅವರ್ ಇತ್ತು ಆಮೇಲೆ ಬಿಸಿ ನೀರಲ್ಲಿ ಸ್ನಾನ ಮಾಡಿ ಆಮೇಲೆ ಹೊಸ ಹೊಸ ತಿಂಡಗಳುಗಳು ಮಾಡ್ತಾರೆ ನಮ್ಗೆ
ಹ್ಮ್
ತಿನ್ನ ಸಿೀ
ಹ್ಮ್
ಅಂದ್ರೆ ಈ ಬೇವು ಬೆಲ್ಲ
ಹ್ಮ್
ಪೈಸ ಒಬ ಆಮೇಲೆ ಇದು ಅದು ಆ ಇನ್ನೊಂದ ಏನಂತಾರಪ್ಪಾ ಅದು ಜಾಮೂನು
ಹ್ಮ್
ಅದು ಮಾಡ್ತಾರೆ ನಮ್ಮ ಮನೆಯಲ್ಲಿ ಒಂತರ ಆಹ ಉಳ್ಳೇನು ವಡೆ ಮಾಡ್ತಾರೆ
ಹ್ಮ್
್ದುಲ್ಬೋಟೆ
ಹ್ಮ್
ೇಲೆ ಅಣ್ಣ ಮಾಡಿ ಸಾಂಬಾರ್ ಮಾಡಾರಿಿ ಹ ಅಂದ್ರೆ ರಸ್ ಏನೋ ರಸಾಯ ಮಾಡ್ತಾರೆ
ಹಾ
ಆಮೇಲೆ ಒಂದು ಕಾಲ್ ಸಾಂಬಾರ್ ಮಾಡ್ತಾರೆ
ಹ್ಮ್
ಒಂತರ ಒಂದು ಎರಡು ತರ ಹದು ಅಲ್ಯ ಹ ಆಮೇಲೆ ನಾವು ಇನ್ನೊಂದ ನಂದ್ರೆ ಉಗಾದಲಿಗೆ ಡೆತ್ ಆಗಿರುತ್ತಾರಲ್ಲ ಅವ್ರ ಪೂಜೆ ಮಾಡ್ತರು
ಹ್ಮ್
ನಾ ನೀ್ ಮಾಡಲ್ವಾ
ನಾವು ದಸರಾಗ ಮಾಡ್ತೀರಿ
ಕಸ ಮಾಡ್ತೀರಾ ನಾವು ಲಾಾದಿ ಮಾಡ್ತೀವಿ
ನಮ್ಮ ಮನೇಲಿ ದಸರಾ ಅಲ್ಲಿ ಹಬ್ಬ ಅಂದ್ರೇನೆ ಅದು
ಹೌದಾ ್ ದಸರ ಮಾಡ್ತಾರೋಗ ಬರ್ತಾರ ಏನ ಒಟ್ನಲ್ಲಿ ನಾನ್ ಮಾಡ ವರ್ಷ ಆಯ್ತ
ಹ್ಮ್
ಗದಗೆಏನು ಕಲ್ಸ ಮಡ ನಮ್ಮ ಮನೆಯಲ್ಲಿ ಹೌದು ಮೊನ್ನನೆಯಲ್ಲ ಮಾರ್ಚಲು ಉಗಾದಿಯಾಗಿಿದ್ದತ್ತು ಹ್ಮ್ ಹೌದು ಮಾಡಿದ್ರು ಯುಗಾದಿಗೆ ಮಾಡದ ಹ
ಹೌದಾ
ಹ್ಮ
ಹ್ಮ್ ನಮ್ಮ ಮನೇಲಿ ಯುಗಾದಿಗೆ ಹೋಳ್ಗೆ ಮಾಡಲ್ಲ ಶಾವ್ಗೆ ಮಾಡ್ತೀವಿ
ಹ ಪಾಯಸ
ಪಾಯಸ ಅಲ್ಲ ಶಾವಗೆೇನ ಸಪ್ ಸಪ್ರೇಟ್ ನೀರಲ್ಲಿ ಬೇಯಿಸಿ ಎತ್ತಿಳದದು ಅದಕ್ಕೆ ಒಂದು ಪುಡಿ ಬರುತ್ತೆ
ಹ್ಮ ಹೇಳ
ಅದ್ ಹಾಕಿ ಅದಕ್ಕೆ ಬೆಲ್ಲದ ಹಾಲು ಅಂತ ಮಾಡ್ತೀವಿ ಅದಾಕಿ ತಿನ್ನೋದು
ನಂಗೆ ಹೋಳಿಗೆ ಅಂದರೆ ತುಂಬಾ ಇಷ್ಟ ಹೌದ ಮತ್ತೆ ಹೇಳಿ
ಹ್ಮ್ ನಿಮ್ಗೆ ಯಾವ ಹಬ್ಬ ಇಷ್ಟ
ನನಗೆ ಉಗಾದಿ ಅಂತ ನೀ ಹೇಳಿದ್ರಿ ನನಗೆ ದಸರಾ ಇಷ್ಟ ಬಸ ತುಂಬ ಇಷ್ಟ
ಯಾಕೆ ದಸರಾ ಇಷ್ಟ
ದಸರಾ ಅಂದರೆ ನಮ್ಮ ಊರಿನಲ್ಲಿ
ಹ್ಮ್
ತುಂಬಾ ಜೋರಾಗಿ ಮಾಡುತ್ತಾರೆ ಊರು ತುಂಬಾ ಸುಂದರವಾಗಿರುತ್ತದೆ ಆಮೇಲೆ ಕುಟುಂಬದವರೆಲ್ಲರ ಜೊತೆಗೆ ಬರುತ್ತಾರೆ
ಹ್ಮ್
ಒಂದು ಜೊತೆ ಸೇರುತ್ತವೆ ಇನ್ನೊಂದ ಏನ ಅಂದ್ರೆ ನಮ್ಮ ಮನೆಯಲ್ಲಿ ದಸರಾ ಹಬ್ಬ
ಹ್ಮ್
ಇಲ್ಲ ಅಂದ್ರೆ ನಮಗೆ ಹ ಹೇಗೆ ಅಂದರೆ ಹ್ಮ್್ಮ ನಿಮ್ಗೆ ಸಂಕ್ರಾಂತಿ ಹಪ ಗೊತ್ತಾ
ಹಾ ಗೊತ್ತು
ನಿಮಗೆ ಆ ಉುಗಾದಿ ಜೋರಾಗಿ ಮಾಡತೀರಾ ಇಲ್ಲ ದಸರಾ ಜೋರಾಗಿ ಮಾಡ್ತೀರಾ ಗೊತ್ತ
ನಾವವು ದೀಪಾವಳಿ ಜೋರಾಗ ಮಾಡ್ತೀವಿ
ನಮ್ಮ ಮನಲಿ ಸಂಕ್ರಾಂತಿ
ಹಾ
ಹೌದುಮ್ಮನೆ ಕಡೆ ಎಲ್ಲ
ಹ್ಮ್ ಹ್ಮ್ ಹಾ
ಹ್ಮ್ ಮನೆಗೆಲ್ಲಾ ಇವಾಗ ಹೊಸ ವರ್ಷ ಅದು ಅ ಜ ಏನುೋ ಜನವರಿಯಲ್ಲೇ ಬರೋದು
ಹ್ಮ್
ಹೊಸ ವರ್ಷ ತರ ಸಂಕ್ರಾಂತಿ ನಮಗೆ
ಹ್ಮ್
ಅತಿ ಏನ್ ಮಾಡ್ತಾರ ಅಂದ್ರೆ ನಮ್ಮ ಮನೆ ಪೂ ಹೊಡ್ತೀವಿ ಹೊಸದಾಗಿ ಬಣ್ಣ ಹೊಡಸ್ತಾರೆ ಎಲ್ಲಾ ಪಾತ್ರೆಗಳು ಹಳೆವು ಎಲ್ಲಾ ಹೊಸವು ಎಲ್ಲ ತೆಗೆದು ಚೆನ್ನಾಗ್ ಉಜ್ಜಿ ಮತ್ತೆ ಜೋಡಸ್ತಾರೆ ಬಟ್ಟೆಗಳೆಲ್ಲ ಇ ಎಲ್ಲೋ ತಲೆದಿಂಬು ಇಲ್ಲ ಹಿಡಿದು ಎಲ್ಲ ಹೋಗಿದ್ದಾರೆ
ಹ್ಮ್
ಎಲ್ಲ ಮಳೆ ಮುಗುವಾಗ ತಲೆ ಹೆ ಮಳು ನಾದಾರು ಒಳೆ ಅವೆಲ್ಲ ಸಡ ಹೋಗದು
ಹ
ಅ ಏನೆ ಮುರಿದೋಗಿರೋದು ಯಾರ ಇದ್ರೆ ಅವನ್ನೆಲ್ಲ ಬೀಸ ಹಾಕಿರೋದು ಹೊಸೌದು ಮನೆ ಎಲ್ಲ ಕ್ಲೀನ್ ಆದು
ಹಾ
ಹಾಗೆ ಸಂಕ್ರಾಂತಿ ಆಮೇಲೆ ದಸರಾ ನೋ ನನಗೆ ಆ ತರ ತುಂಬಾ ಇಷ್ಟ
ಹ್ಮ್
ತುಂಬಾ ಚೆನ್ನಾಗಿರ್ತದೆ ನಿನ್ನ ಮನೆಗೆ ಎಮಲ್ಲತ
ಹಾ
ಇನ್ನೇನು ಇಲ್ಲ ಸ್ವಲ್ಪ ಸ್ವಲ್ಪ ತಿಂಗಳು ಐತೆ
ಹಾ ಹ್ಮ್
ಹ್ಮ ನಿಮ್ಮೊಂದಿಗೆ ಮಾತನಾಡಿರೋದಕ್ಕೆ ತುಂಬಾ ಸಂತೋಷವಾಯಿತು ಹಬ್ಬಗಳ ಬಗ್ಗೆ
ನಗೂ ತುಂಬಾ ಸಂತೋಷವಾಯ್ತು
ಹೌದಾ
ಹ್ಮ್ ಇನ್ನೊಂದು ನಂಗೆ ರಾಖಿ ಹಬ್ಬ ಇಷ್ಟ
ಹಾ
ರಾಖಿ ಹಬ್ಬ ಅಂದ್ರೆ ಇಷ್ಟ
ಸಾರಕ್ಕೆ
ನಂಗೆ
ಹೌದಾ
ಹ್ಮ್
ತುಂಬಾ ಒಳ್ಳೇದು ಮತ್ತೆ ಮುಂದಿನ ಕರೆಯಲ್ಲಿ ಸಿಗೋಣ ಅಂತ ಹೇಳುತ್ತಾ ಧನ್ಯವಾದಗಳು ನಿಮಗೆ ಹ್ಮ್ ಮೌಲ್ಯವಾದ ಸಮಯವನ್ನ ಕೊಟ್ಟು ಮಾತನಾಡಿ ಹುತ್ತೆ ನಮ್ಮೊಂದಿಗೆ
ನಿಮಗೂ ಧನ್ಯವಾದಗಳು